ಹ ಬ್ರೋ ಎಲ್ಲಿಂದ ಬ್ರೋ
ಕಾಕೆ ಬ್ರೋ
ಇಲ್ಲ ಎಲ್ಲಿಂದ ಇದ್ದೀರಾ
ಇಲ್ಲೇ ನಮ್ಮೂರ ಹತ್ರ ನತಿೀವಿ
ನಿಮ್ದು ಊೊಬ್ರು ಡಿಸ್ಟಿಕ್ ಯಾವ್ದೋ ಬರುತ್ತೆ
ಆಾ
ಕೇಳ್ತಾ ಇದೆ ಬ್ರೊ ಏನನಾ ನಡಿತೀಯ.
ಹ ಬಿಡು ಬ್ರೊ ಮತ್ತೆನ್ಡದಿದೆ.
ಹ ಏನಿಲ್ಲಾ ಬ್ರೋ ನಿಮ್ದ್ ಏನ್ ನಡೆದಿದೆ ಬ್ರೋ.
ಏನಿಲ್ಲ ಮಳೆ?
ಮಳೆ ಇದೆ ಬ್ರೋ, ಆದ್ರೆ ನಿಮ್ ಎಜುಕೇಶನ್ ಏನ್ ಮಾಡಿದೀರಾ ಬ್ರೋ.
ಎಜುಕೇಶನ್ ಹಾ ಮಾಡಿದ್ದೀವಿ.
ಇವಾಗಿ ಏನ್ ಮಾಡ್ತಾ ಇರೋದು.
ಸೆಕೆಂಡ್ ಪಿ ಯು ಸಿ.
ಸೆಕೆಂಡ್ ಪಿ ಯು ಸಿ ಏನ್ ತಗೊಂಡಿರ ಕಾಮರ್ಸೋ ಆರ್ಟ್ಸೋ?
ಸೖನ್ಸು.
ಸೈನ್ಸ್ ತಗೊಂಡಿರದಾ?
ಹಾ
ಟೆಂತ್ ರಿಸಲ್ ಎಷ್ಟ್ ಆಗಿದೆ ಬ್ರೊ.
ನಾನ್ ಕಾಮನ್ ಆಗಿ ಲೈಟ್ ಆಗಿ ಏಯ್ಟಿ ಸೆವೆನ್ ಆಗಿದ್.
ಅ ಹ ಬ್ರೋ ಏನಿದು ಲೈಟ್ ಆಗಿ ಕಾಮನ್ ಆಗಿ ಎಯ್ಟಿ ಸೆವೆನ್ನ.
ನಿಂದೇಟಗೖತೆ?
ನಮ್ದು ಇವಾಗ ಫಸ್ಟ್ ಇಯರ್ ಬ್ರೊ. ಯಾವ ಅಷ್ಟೇ ಬ್ರೋ ಸೆವೆಂಟಿ ಫೈ ಆಗಿದೆ.
ಏನದು ಸೌಂಡ್ ನಿಮ್ಮ್ ಹತ್ರ.
ಅದು ಅಲ್ಲೇ ಇದ್ದೇಬ್ರು ಮನೆಯಲ್ಲಿ ಅದಕ್ಕೆ ಒಂತ ಹೊರಗೆ ಹೋಗ್ತಾ ಇದ್ದೇನೆ. ಹಾ ಬ್ರೋ. ನಾಷ್ಟ್ ನಾಷ್ಟಾನೇ ಮಾಡ್ಬೇಕ್ ಬ್ರೊ ಇವಾಗ ಅದೇ ಮನೆಗ್ ಕರಿತಾರೆ ಒಂದ್ ಐದ್ ನಿಮಿಷ ಅಂತ ಹೇಳ್ತಾ ಇದ್ದೀನಿ.
ಓಹೋ ನಾನೂ ಈಗೆದ್ದೀವಿ.
ಇವಾಗ ಎದ್ರಾ ಏನ್ ಸಿಟಿಲ್ಲಿ ಇರ್ತೀರ ಬ್ರೊ.
ಹಾ
ಸಿಟಿನಾ ಏನು ಹಳ್ಳಿನಾ ನಿಮ್ದು?
ಹಳ್ಳಿ ಹಳ್ಳಿ.
ಹಳ್ಳಿ ಇವಾಗ ಎದ್ರೆ ಏನ ಅನಲ್ವಾ ಹಳ್ಳಿಯಲ್ಲಿ.
ಹ
ಇವಾಗ ಹಳ್ಳಿಯಲ್ಲಿ ಇವಾಗ ಎದ್ದಿದ್ರೆ ಏನು ಅನಲ್ವಾ.
ಏನನಲ್ಲ ಏನನಲ್ಲ ಮನೆ
ಇಲ್ಲ ಯಾಕಂದ್ರೆ ಸಿಟಿಯಲ್ಲಿ ಲೇಟಾ ಎದೇಳ್ತಾರ ಹಳ್ಳಿಯಲ್ಲಿ ಐದು ಆರಕ್ಕೇ ಏಳ್ತಾರ ಬ್ರೊ.
ಏನು ಹೇಳಲ್ಲ ನಮ್ಮನೆಲಿ.
ಮತ್ತೆ ಬ್ರೊ. ಹೇಗ್ ಹೆಂಗ್ ನಡಿತಾ ಇದೆ ನಿಮ್ ಸ್ಟಡಿ ಬ್ರೊ. ನಿ ಇವಾಗೆ. ಈ ಈ ಎಷ್ಟು ಪಾಠ ಆಗಿ ಚಾಪ್ಟರ್ಸ್ ಆಗಿರೋದು?
ಎಲ್ಲ ಸಬ್ಜೆಕ್ಟ್ ಎಡೆಡ್.
ಆಲ್ ಸಬ್ಜೆಕ್ಟ್ ಎರಡೆರಡ್ ಆಗಿದೆ ಬ್ರೊ.
ಹಾ
ಹ ಮತ್ ಬ್ರೊ ಅಂದ್ರೆ ಯಾವ ಟೀಚರ್ಗಳು ಮಿಸ್ ಇಲ್ಲ.
ಯಾವ ಟೀಚರು ಮಿಸ್ ಇಲ್ಲ.
ಹೌದು ಬ್ರೋ. ನಮ್ದು ನದ್ದಿದ್ದೆ ಬ್ರರು ಅಷ್ಟೇ ಯಾವಾಗಾಗ ಕಾಲೇಜ್ದಿದ್ರರು ಫಸ್ಟ್ ಇಯರ್ ನಾವ ಸರಿ ಸರಿಗೊಂಡಿಲ್ಲ
ಹಂಗಾದ್ರೆ ಏನ್ ಪಾಸ್ ಆ್ರ
ಫಸ್ಟ್ ಇಯರ್ ಪಾಸ್ ಆದಬ್ರು ಸೆಕೆಂಡ್ ಇಯರ್ ಅಷ್ಟ ಇರ್ತಾನ ಓದ್ತಿ ಇರ್ಬೇಕು
ನೀವುಫಸ್ಟ್ ಇಯರಾ ಸೆಂಡ್ ಇಯರ್
ಇವಾಗ ಸೆಕೆಂಡ್ ಇಯರ್ ಅಲ್ಲ ಬರು ಫಸ್ಟ್ ಇಯರ್ ನಾನು
ಓಹೋ
ಹಾ ಅದಕ್ಕೆ ಸುಮ್ನೆ ಆರಾಮ್ ಇದ್ದಿಬರು
ನಡೀತಾ ನಿಮ್ಗೆ
ಹಂಬರು ಸೆಕೆಂಡ್ ಇಯರ್ ನಾವ್ನು ಓದ್ಬೇಕಲ್ವಾ ಚೆನ್ನಾಗಿ
ಏನು ಮಾಡದು ಅ ನ ನಡೀತು ನಿಮಗೆ
ಇನ್ನು ನಡಿದಬ್ರು ಅಲ್ಲೇ ಓದ್ಂತಾರೆ ಮನೆಯಲ್ಲಿ ಓದ್ ಓದ ಕಿರಿಕಿರಿ ಕೊಡತಾರೆ ನಮ್ಗೆ ಅದ ಕಿರಿಕಿರಿರಿಗೆ ಓದದೆೇ ಸಾಕಕ್ ಮಾಡ್ಬೇಕ ಅಂತ ಅನ್ಸಸ್ತಾ ಇದದೆವ
ಹೋಗ್ಬ ಮತ್ ಮನಕ್ಕ ಮತ್ ಮನೆಯರ ಮುಖ ನೋಡಿ
ಸೇರ್ ಮುಖ ನೋಡಿ ಹೋಗ್ಬಕ್ ಬ್ರೋ ಏನ್ ಮಾಡ್ತೀರಾ ಮನೇಲಿ ಕೆಲ್ಸನ ಇರ್ತಾವೆ ಹೊಲ್ಲ ಹೋಗ್ಬೇಕು
ನಿಮ್ಮನೆಗ್ ಕೆಲ್ಸ ಅಸ್ತಾರಾ ನಿಮ್ಗೆ
ಎಏ ಅಷ್ಟತ ಬ್ರೋ
ಹೌದಾ
ಹೌದು ಬ್ರೋ ನಾ ಹೊಲ್ಕೋಬೇಕು ಸಂಡೇ ಸಟರ್ಡೆ
ಹ
ಮನೇಲಿ ಕೆಲ್ಸ ಹಸ್ತಾರ್ ಬ್ರ ಅಂದ್ರೆ ಸಣ್ಣ ಸಣ್ಣ ಪುಟ ಕೆಲ್ಸ ಹ ಹೋಗ್ಬೇಕು ಇವಾಗ ಅಲ್ಲದೆೇ ನಾಷ್ಟ ಮಾಡಿ ಹೊಲ್ಕ್ ಹೋಗಿ ಮತ್ ಮಧ್ಯಾಹ್ನ ಬರ್ಬೇಕ ಬಟನ್ ನೀವು ಹಾಸ್ಟೆಲ್ ಮಾಡಿರಾ ಏನ್ ಅಪಂಡೌನ್ ಮಾಡಿದಿರಬ್ರು ಅಪ್ಪಣ್ಣನ ಅಂದ್ರೆ ಸ್ಟಡಿ ಆಗುತ್ತೆ ಬ್ರೋ ನಿಮ್ಗೆ ಅಂದ್ರೆ ಮನೆಯಲ್ಲಿ ಕುತ್ ಓದ್ತೀರಾ
ಅಯ್ ಹೋದನು ಮನ್ಸಿದ್ರೆ ಎಲ್ಲಾನ ಕುಂತು ಹೋಗ್ತ
ಹೌದು ಬ್ರೋ ಅದೊಂದ್ರ ಇದ್ದಂದೇ ಇದ್ದಂಗೆ ಅದೆ ಬಿಡ ಬ್ರ
ನಿಂದು
ಅಂದ್ರೆ ಹೆಂಗಂದ್ರೆ ನಮ ಬಳಿ ಅಷ್ಟಲ್ ಇದ್ರೆ ಏನ ಓದ್ತಾರ ಬ್ರೋ ಮನೇಲ್ಲ ಇದ್ರೆ ಬರೀ ತಿ ಹೊರಗ ಹೊರಗೆ ಹೊರಗೆ ತಿರ್ಗಾಡತಾರ
ನಿಮ್ದ ಅಷ್ಟ ಅಲ್ಲಾ ಲೋಕಲ್
ನಮ್ದ ಅದೇ ಯಾವಾಗಾಗ ಹಾಸ್ಟೆಲ್ ಸುಮ್ ರೆಕಮೆಂಡ್ ಮೇಲ್ ಇರ್ತವರು
ಹಂ
ರೆಕಮೆಂಡ್ ಮೇಲೆ ಅವಾಗ್ವಾಗ ಇರ್ತ ಬ್ರೋ ತಿಂಗಳ ಎರಡು ತಿಂಗಳ ಅವಳ ಕ ಟೈಮ ಅಪ್ ಅಪ್ ಅಂಡ್ ಡೌನ್ ಅವಳ ಇ ಟೈಮ ಬ
ಹ್ಮ್ ಪೋನಟ ನ
ಎಲ್ಲಬ್ರು
ಇಏನು ಶ್ರದ್ಧ ಬಂತಂತ
ಅ ಹಾಗೆ ಹಾಗೆ ಬರುತ್ತೆ ಸ್ವಲ್ಪ
ಹ್ಮ್
ಮತ್ತೆ ಹೆಂಗ್ ಬರು ಮನೇಲಿ ಎಲ್ಲಾರ ಆರಾಮ
ಅಲ್ಲ ಹಡುಗಣ ಹ
ಎಲ್ಲಾ ಮನೇೆಯಲ್ಲಿ ಆರಾಮ
ಅಲ್ಲ ಅಲ್ಲ
ಮತ್ತೆ ನಿಮ್ ಮನೇಲಿ ಏನ್ ಅನಲ್ವಾ ಕೆಲ್ಸ ಪಲ್ಸಕ್ ಹೋಗಂತ
ಹ ಇಲ್ಲ ಏನಾನಲ್ಲ
ದುಡ್ಡು ದುಡ್ಡು ಖರ್ಚಿಗೆ ಅವರೇ ಕೊಡ್ತಾರ
ಕೊಡ್ತಾರ
ಹಾಗಾದ್ರೆ ನಿಮ್ದೇ ಜವನ ಪಾಡ್ಬ್ರರು
ಯೆ
ಆರಾಮ್ ಕುಂತಲೆ ಮನೆ ಹೋಗೋದು್ ಬರೋ ದುಡ್ಡು ಖರ್ಚಿಗೆ ದುಡ್ಡು ಕೊಡ್ತಾರೆ ನಮ್ಮಂಬಲ್ಯ ಆ ತರ ಇಲ್ಲ ಪ್ರ ಕೆಲ್ಸ ಮಾಡ್ಬೇಕಕ್ ಹೋಗ
ಮಾಡ್ಬ ಮಾಡ್ಬಕ್ ಪ್ಪಾ
ಮಾಡ್ಬೇಕೇಕ್ ಬ್ರೋ
ಮತ್ತ
ಮತ್ತೆ ಏನಿಲ್ಲ ಬ್ರೋ ನೀವೇ ಹೇಳ್ಬೇಕು ಇವಾಗ ಒಂದು ಸೆಕೆಂಡ್ ಪಿ ಏನಿಲ್ಲ ಅಂದ್ರೆ ಒಂದ್ ನೈಂಟಿ ಆಗುತ್ತೆ ಬ್ರೋ ಈ ಸಲ
ಯಾರ
ನಿಮು ಬ್ರೋ
ಯಾರದ
ನಿಂದು ಬೋ
ಆಗತ್ತೆ
ಸೆಂಡ ಪ್ಯು ನೈನ್ಟಿ ಆಗುತ್ತೆರು
ಹಾ
ಅಂದ್ರೆ ಚೆನ್ನಾಗ್ ಸ್ಟಡಿ ಮಾಡ್ತಿದ್ದೀರಾ ಹೌದು ಬ್ರೋ
ಅದೇ ಉಡಾಡ್ ದೋಸೆ ಸಂಂಗಡ ಕಟ್ಬಾರಡ್ದ ಅಂದ ಅದೇ ಕಟ್ಟೆ ಸ್ವಲ್ಪ ಲ್ಾಸ್ ಆಗಿ
ಹಾ ಬ್ರೋ
ಹ್ಮ್
ಮತ್ತೆ ಬ್ರೋ ಹೇ ಹೇಗ್ ನಡೀತಾವ ಬಸ್ಸ ಎಲ್ಲಾ ನಿಮ್ ಕಡೆ ರೆಶ್ ಏನು ಇದ ಇರ್ತಬ್ರು
ಮರ ಡ್ರೆಸ್ ಶ ಇರ್ತ ಭಿ
ಅಂದ್ರೆ ಅದ್ರಾಗಿ ಅಪ್ ಅಂಡ್ ಡೌನ್ ಆಗುತ್ತೆ ಹೋಗುತ್ತೆ
ಎಲ್ಲ ಮಾಡ್ಬಕ್ ಏನ್ ಮಾಡಕ್ ಆಗಲ್ಲ
ಹೌದ ಬ್ರೋ ಮತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತ ಬ್ರೋ ನಿಮ್ ಹಳ್ಳಿ ಮತ್ತು ನಿಮ್ ಊರು ಮತ್ತು ಕಾಲೇಜ್ಗೆ
ಹ
ನಿಮ್ ಕಾಲೇಜ್ಗೆ ಅದ ಎಷ್ಟ ಕಿಲೋಮೀಟರ್ ಆಗ್ತದ್ರು
ಆ ಒನ್ ಅವರ್ ಟೈಮ್ ಇಿಡಿದು ಎಷ್ಟು ಹತ್ತು ಕಿಲೋಮೀಟರ್ ಅಂತ ಗೊತ್ತಿಲ್ಲ
ಅಂದ್ರೆ ಒಂದು ರೋಡ್ ಚೆನ್ನಾಗಿದೆಯಾ ಅಂದ್ರೆ ಒಂದು ಅವರ ಹೇಗ ಸ್ಪೀಡ್ ಹೋಗುತ್ತೆ ಸ್ಲೋ ಹೋಗುತ್ತೆ ಬೋ
ಸ್ಲೋ ಆಗುತ್ತೆ ನಮ್ಮ ಹತ್ರ ರೋಡ್ ಚೆನ್ನಾಗಿಲ್ಲ
ಅಂದ್ರೆ ಒಂದು್ ಆಗತ್ ಟ್ವೆಂಟಿ ಫೈವ್ ತರ್ಟಿ
ಹಾ
ಹಾ
ಹ
ನಾ ಹಾಗೆ ಡ್ರೈವಿಂಗ್ ಮಾಡ್ತಾ ಇರೋದು ಬ್ರೋ
ಹಾ
ಹಾಗೆ ನಾವು ಡ್ರೈವಿಂಗು ಮಾಡ್ತೀವಿ ಅದಕ್ಕೇಂದೇವರು
ಏನಾಗಿದೆ
ಡ್ರೈವಿಂಗ್ ಮಾಡ್ತವ್ರೋ ಹಂಗೆ ನಾವವು ಅದಕ್ಕೆ ಕೇಳ್ತಾ ಇರೋದು
ಇವು
ಹ ಬ್ರೋ
ಏನ್ ಮಾಡತೀರ
ಅದೇ ಬ್ರೋ ಇವಾಗ ಕಾರ್ ಪ್ರೆಷರ್ ನಡ್ಸ್ತೀವಿ ಆದ್ರೆ ನಮ್ ಕಾಕರ್ದುಂಟ ಟ್ರ್ಯಾಕ್ಟರ್ ಇದೆ ಹೊಲ್ದಾಗಿ ಹೊಡ್ತಿವಿ ಕಾರು ಕ್ರೋಸರ್ ಅವ್ರ ಇರ್ತಾವಲ್ಲ ನಾವು ಎಲ್ಲ ಹೊಡತಿವಿ ಆದ್ರೆ ಮನೇನ್ ಕೆಲ್ಸ ಅಂದ್ರೆ ಟ್ಯಾಕ್ಟರ್ ದ್ತ್ರು
ಹ ಹಾ
ಹ
ನಾಷ್ಟ ಏನ್ ಮಾಡ್ತಾ ಇದ್ದೀರಾ
ನಾಷ್ಟ ಮಾಡೋಣ ಬರೀ ಬ್ರೋ
ಏನು
ಅದೇ ಬ್ರೋ ಉಸ್ಲಾ ಅಂತೀರಾ ನಮ್ ಕಡೆ
ಓ ನಾನು ಇನ್ನ ಹಲ್ಲೆ ಉಜ್ಜಿಲ್ಲ
ಹ್ಮ ಆರಾಮಿದಿರ ಬ್ರೋ
ಹಾ
ನೀವು ಆರಾಮ್ ಇದೀರಾ ಬ್ರೋ
ಹ್ಮ್
ನಾವ್ ಮುಂಜಳೆ ಹೇಳ್ಬೇಕು ಇಂಥವೆಲ್ಲ ಮಾಡ್ಬೇಕೂ ಬ್ರೋ
ಮತ್ತೆ
ಮತ್ತೆ ಏನದ ಬ್ರೋ ನೀವೇ ಹೇಳ್ಬೇಕು
ಏನದೆ
ಹ್ಮ್ ಏನಿಲ್ಲಾ ಬ್ರೋ ನೀವು ಎಷ್ಟು ನಾಷ್ಟ ಹನ್ನೆರಡು ಗಂಟೆೆಗೆ ಮಾಡ್ತೀರಾ
ಬ್ರೋ ನೀವು ಮಾಡ್ಬೇಕಾ ಅಂತ ಇವಾಗ ಮಾಡ್ಬೇಕು
ಮಾಡಬೇಕ
ಹ್ಮ್
ಹ್ಮ್ ಹ್ಮ್ ಇವಾಗ ಎದ್ದಿದ್ದಂಗ ಕಾಣುತ್ತೆ
ಹಾ
ಹ್ಮ್
ಹ್ಮ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ
ಹಾ ಬ್ರೋ ಹ್ಮ್
ಹ್ಮ
ಏನ್ ಟೆನ್ಷನ್ ಬ್ರೋ
ಹ
ಏನ್ ಟೆನ್ಷನ್
ಇದೇ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು
ಹ್ಮ್ ಹ್ಮ ಇನ್ನು ಗಾಡಿಯಲ್ಲಿ ಇದೀರೇನು
ಇಲ್ಲ ಮನೇಲಿ
ಮತ್ತೆ ಗಾಳಿ ಸೊಂಡ್ ಬರ್ತಾ ಇದೆ
ಗಾಳಿ ನೀ ಹೊರಗಿದ್ದೀರಾ ನಿಮಗೆ ಹೊರಗ್ ಬನ್ನಿ ಸ್ವಲ್ಪ ಗಾಳಿ ಹೇಗ್ ಬಿಿಡ್ತಿದೆ ನಿಮ್ ಕಡೆ ಅಂತ ಹೇಳಿ
ಈ ಕಡೆ ಗಾಳಿ ಎಲ್ಲಾ ಬ್ರೋ ನಿಮ್ ಕಡೆ ದಿನ ಮಳೆ ಬರುತ್ತೆ
ಓ ನಮ್ದು ಯಾವ್ದದು ಮಂಗ್ಳೂರು ಮಳೆ ಇದ್ದಂಗೆ ನಮ್ ಕಡೆ ಡೇಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಹ್ಮ್
ಹಾದು ಮತ್ತೆ ಬರುೋ
ಮದ
ಚೆನ್ನಾಗಿ ಎಜುಕೇಶನ್ ಮಾಡಿ ನೀವು ಅಂದ್ರೆ ಈ ಸೈನ್ಸ್ ಮಾಡಿದಲ್ಲ ಅವರು
ಹ
ಸೆಂಡ್ ಪಿಯ ಆದ್ಮೇಲೆ ಮೆ ಯಾವ್ದ ಕೋರ್ ಮಾಡಬೇಕಂತ ಮಾಡೀರ
ಅದು ಇನ್ನ ಯೋಚನೆ ಮಾಡಿಲ್ಲ
ಅ ಎಕ್ಸಾಮ್ ಬರ್ದ ಮೇಲೆ ಯೋಚನೆ ಮಾಡ ನಿಮ ಟಾರ್ಗೆಟ್ ಏನಿದೆ ಬರು ಹ ಏನಿಲ್ಲ ಬರು ಯಾವ್ದ ಚಸೆ ಅದಕ್ಕೆ ಸು
ಅದೇ ಎಂ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಮಾಡ್ಬೇಕಂತ ನರ್ಸಿಂಗ್
ಟಾರ್ಗೆೆಟ್ ಎಂ ಬಿ ಎಸ್
ಹಾ
ಬಾ ದೊಡ್ಡ ಸೆಟಡಿದ್ರಬ್ರು
ಹಗತ್ತಾಲ
ಹಮಳ
ಆ
ಪ್ರಯತ್ನ ಮಾಡಿ ಬ್ರೋ ಆಗುತ್ತೆ
ಮಾಡ್ಬೇಕು ಮಾಡ್ಬೇಕು ಅದ
ಮತ್ತೆ ಏನೆಲ್ಲ ಅವರು ನೀವು ಹೇಳ್ಬೇಕು
ಹ ನೀವನು ಪ್ರಯತ್ನ ಮಾಡಿ ಮತ್ತ
ಹಾ ಬ್ರೋ
ನೀನು ಪ್ರಯತ್ನ ಮಾಡಿ
ಮಾಡ್ತೀವಿ ಮಾಡ್ತೀವ ಬ್ರೋ ಸರಿ ಬೋ ನಾನ್ ನಾಷ್ಟ ಮಾಡ್ತಾ ಇದ್ದೇನೆ ಆಮ್ಯಾಗ ಮಾಡ್ತೀನಿ
ಸರಿ ಬ ಓಕೆ ಓಕೆ
ಹ